ಹ್ಮ
ಇದು ಕೆಲ್ಸಕ್ಕೆ ಹೋಯ್ತಿಲ್ಲ ಅಲ್ಲ ಅವರು ಮನಲ್ಲ ಅವ್ರ ಮತ್ತೆ
ಮಲ್ಲೆಯ ಅವ್ರೆ ಫೈಬರ್
ಅ ಏನಾರೂ ಫ್ರೀ ಅಲ್ಲಾ ಫ್ರೀ ಇದ್ರೆ ನಾಳ ಗಾಡಿ ಬೇಕು ನಂಗೆ
ಬಬ ಅವರ್ನ ಕೇಳ್ಕ್ಕೆ ಸಾಮನ್ಸಗ್ ಬರಿ ಈಗೇ ಮಾಡ ನಿಂಗೆ ಈ ಸಿಕ್ಸ್ಲ್ಲಿ ಬರ ಸ್ಕೂಟಿ ಸ್ಕೂಟಿ ಪುಟೋತಿಯಾ ಿಸೆಂಬರ್ ಈ ನಾನ್ ಊರ್ಗ್ ಹತೀನಿ ಈಗೇನ್ ಬಿಡೋತಿ ಬಿಡು
ಆಹ ಸ್ಕೂಟಿ ಬಿಟ್ಟ ಹೋಗ್ತೀನಿ ನಂಗಗೆ ಆಗ ನಡಿಬೇಕು
ಅವಂತ ಬೈಕ ಆ ಅವಂತ ಬೈಕ ತ ಇಸ್ ಸಾವ ಬಲಿ
ಹ ಸ್ಕೂಟಿ ಕೊಡ್ತಿನನ ಅದ್ರಲ್ಲಲ್ಲಿ ಓಡಾಡ್ಲಿ ಒಯಿ ಒಯಿನ್ ಬೈಕ್ ಏನಾಯ್ತು
ನಾನ್ ಊರಿಗ್ ಬಂದ ಹಂಗ ಬೈಕ್ಪಡ ಈ ಫೆ್ರವರಿಲಿ ಈ ಫ್ರವರಿಲಿ
ಬಯಮ ಬೈಕನ ತ
ಕೆಟುತ
ನಾನ್ ಗಾಡಿ ನಾನ್ ಶನಿವಾರ ಭಾನುವಾರ ಕೊಟ್ರೆ ಮುಂದಿನು ಕುಡಗ್ ಬಿಡ್ತೀಿ ಅಲ್ಲಿಗೆಾನು ಹ ಕೇಳಿಸ್ತಿಲ್ಲ
ಹ್ಮ ಬರಿವಂ ಮಾಡ ಒಂದ್ ಕಡಿಂದ ಹಾ
ಕೇಳಿಸ್ತಿಲ್ಲ
ಹ ಹ್ಮ
ಹ್ಮ
ಹಾ ಹ ಈ ಕೆಳಸ ಹಾರ ಹ್ಮ ಸರ್ಕಲ್ ಮಾಡ ಹ್ಮ್ ಏಿೌಂ ಕೌಂಟ್ ಮಾಡ್ಬಿಟ್ಟು ಒ ಒಂದ್ರಂದ ಇಟಿಗೆ ಸರ್ಕಲ್ ಮಾಡುವ ಹ ಅಲೋ ಅಮ್ಮು ಕೇಳುವ ಅಂದು ಮಾಡ್ಬಿಟ್ಟು ಎಲ್ಲಾನೂ ಸರ್ಕಲ್ ಮಾಡ್ಬೇಕು ಇಲ್ಲಿಂದ
ಅಲ್ ಮಸಳ ಹಸಳ ಕೇಳ್ದ ಕನಗ
ಸರ್ಕಲ್ ಫಾರ್ ಫರ್ ಸರ್ಕಲ್ ಮಾಡೋಡ ಹ ಒನ್ ಟು
ನಾರ ಅದಕ್ಕೆ ಇದು ಇದೇ ಆಗುತ್ತೆ ನಿಮ್ಮ ಇದ್ರಲ್ಲೇ ಆಗುತ್ತೆ ನೋಡಿ ಕೇಳಿ ಅಂದರು
ತಾಡಿ ಕಳ್ಸ ನಾನ
ಹ್ಮ್ ಅದೇ ಸುಮ್ನೆ ಯುವ ರಾಜು ಅಂತ ಇಟ್ಟಿದ್ ಹತ್ರ ನಾ ಚೇಂಜ್ ಮಾಡ್ಕೊಳ್ಳಲ್ಲಾ ನಂಗ್ ದೇವ ಅಂತ ಚೇಂಜ್ ಮಾಡ್ಕದೀ ನಾನನ್
ದೇವಂದ್ರೆನುೈ
ದೇವಾ
ನಾಕ ನಾಕ ಸರ್ಕ ಮೇಡಮ ಹಂಗಂದ್ರೆ ಎಲ್ಲ ಹ್ಮ್ ನಂದ ಹೆಂಗ ಬಂದ ನಿನ್ ಹೆಂಗ್ ಬದೈತೆ ಹಿಂಗ ಬನ್ನಿ ಹಿಂಗ ಬರ್ಬೇಕು ಇಡ್ಕಾ ಇದಾ ಸಿಕ್ಸ್ ಸಿಕ್ಸ್ ಸರ್ಕಲ್ ನೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ು ಕೌಂಟ್ ಮಾಡೋ ಲೆಕ್ಕಾಕುಲ್ಲ
ಆ
ಇಲ್ಲ ಕೌಂಟ್ ಮಾಡು ಸರ್ಕಲ್ ಮಾಡು ನನ್ನ ಹ್ಮ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹ್ಮ್ ಸ್ಕೂಲ ಹಯ್ತ
ಹಸಿರ್ ಅಭ್ಯಾಸ ಅಂತಿದ್ದೆ
ನನ್ನ ಹ್ಮ ಇದಕ್ ಸರ್ಕಲ್ ಮಾಡುದು ಫೋರ್ ಒನ್ ಟೂ ತ್ರೀ ಫೋರ್ ತಡಿ ತರ್ ತಾರೆ ಹಾ
ಏನ್ ಅಕ್ಷರಾಭ್ಯಾಸ ಅಂದ್ರೆ
ಏ ಕಷ್ಣಕ್ಕೂನಲ್ಲಿ ಬರ್ಸ್ತಾರ ಕಷ್ಣ ಕುೂಲಲ್ ಪುರಸ್ಕಾರ ಹ ಹ
ಹಾ ಸರಿ ಸರಿ ಅದಕ್ಕೆ ನಾನ್ು ಹೇಳ್ತಿರೋದು ನಾನ್ ಚಿಕ್ಕಮಂಗ್ಳೂರ್ ಹೋಗ ನಾಳೆ ಬಂದ್ಬಿಟ್ಟು ಏನಾರ ಕನ್ಫರ್ಮ್ ಆದ್ರೆ ನಾಳೆ ಸಂಜೆ ಕಾಲೇಜ್ ನಾಳೆಲ್ಲ ನಾಳೆ ಎಲ್ಲ ಸು ಗುರುವಾರ ಕಾಲೇಜ್ ಬತಿನನ ಅಲ್ಲ ಹಂಗೆ ಬಂದ್ಬಿಟ್ಟು ಗಾಡಿ ಬಿಟ್ಟು ಹ್ತೀನಿ
ನಾವಾರ ಊರಿಗೆಿಗೆ ಬತೀನಿ
ಗುರುವಾರ ಬಂದ್ಬ ಬಿಟ್ಟತನಿ ನಾನು ನಂಗಗೆ ಗೇರ್ ಗಾಡಿ ಬೇಕು ಕೂಟಿ ತಗೋಬ ಹಿಡ್ಕಳಗೆ
ಹ್ಮ್ ಹ
ಮೂರು ದಿನ ತಾಪತ್ತ ದಿನ ಗಾಡಿಯಾ ಮೂರ್ ದಿನ ಆದ್ಮೇಲೆ ಮತ್ತ ತಾಬನ್ ಬುಟ್ಟತಿ ಮಾಿತಾ ಹ್ಮ್ ನಂಗೆ ಹೇಳುವ ಅಷ್ಟೇ
ಈ ಫೋರ್ನ ಬರಿೀ ಅಂದಿದ್ದು ಕಣ್ಕಣಕ್ವಾ ಹ್ಮ್
ಹುಡು ಮೆಲ್ಲಗ್ ಓದಸೋಗ ಹಂಗ ರೇಗ್ತರ್ ಯಾರ ಹದ್ತಾರೆ ಅದ್ರಕ್ಕೆಕ್ಕಲ್ಲ ಹುಡುಗಗೆ
ಸ್ೀ ಹ್ಮ ಏನ
ಅ ಲ ಆರ್ ಹತ್ರಕ್ಕೆಲ್ಲ ಹೋಗ್ಬೇಕು ನೀವು ಬಾಂಡ್ ಹತ್ರ ಬಾಂಡ್ ಅಲ್ಲಿ ಎಲ್ಲ ಬಾಂಡ್ ಪೇಪರ್ ತಗೊಂಡು ಅದ್ರಲ್ಲಿ ನೀನ್ ಬರ್ಸಿ ನೇಮ್ ಹಾಕಿ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಸಿ
ಹ ಮ ಕೇಳ್ತನ್ ತಡಿ ಈ ಫೋನ್ ಬೆಳಗ್ ಮಾಡ್ತೀನ್ಿ ಬಿಡು ಈಗ ಇಷ್ಟೊತ್ನಲ್ ಮಾಡಿದ್ರ ಆಯ್ತು
ನೀವ್ ಹೇಳ್ಬೇಕಕ್ತಾನೆ ಮೊದ್ಲೆೇ ನೀವು
ನೆನ್ನೆನ್ ಹೇಳ್ದ ನೀನ್ ಕೇಳಲ ಮಾಡೋ ಅಲ್ಲೇ ಹೋ್ತಲ್ಲ ಅಂತಬ್ಬ ಮಾಡುವ
ಸ ಹೇಳ್ತಿಲ್ವಾ ನಾನು ನಾನ್ ಅವತ್ತಿಂದ ಹೇಳ್ತಿಲ್ವ ನಂಗೆ ಮಾಡ್ಸಕ್ ಇದು ನ್ಯೂಸ್ ಪೇಪರ್ ಲ್ಲ ಹಾಕ್ಸ್ಬೇಕು ನಾವು ಅಂತ
ಮುಗ್ತಾ ಇಲಾ ಇಂದ್ ಏನ್ ಅಷ್ಟೊಂದು್ ರಿಸ್ಕ್ ಆಗಲ್ಲ
ಗುತ್ತೆ ಅಂತ ಹೇಳ್ತಿಲ್ವಾ ಮನ್ಸಲ್ಲಿ ನಿಮ್ದು ಅವ್ಳ ಇನ್ಕಮ್ ಸರ್ಟಿಫಿಕೇಟ್ ಬಂದೈತಾನೆ ಒಂದು ಹಾ ಇನ್ಕಮ್ ಸರ್ಟಿಫಿಕೇಟ್ ಬಂದಐ್ತಾನೆ ಆಯ ಇದ್ ಬಂದ್ೈಐತ ಅಲ್ ತಾನೆ ಹೋಲಿ ಇದದು ಅ್ ಬಿಡು ಒಂದು ಬರ್ತ್ ಸರ್ಟಿಫಿಕೇಟ್ ಅರ ಬ
ಇಲ್ಲಾ ಕ್ ಬರ್ತ್ ಸರ್ಟಿಫಿಕೇಟ್ ಒಂದೇ ನಡ್ಸ್ಬೇಕ್ರ ಸೂ್ರ
ಹ್ಮ್ ಅಲ್ಲಿ ಹೋಗ ಚೇಜ್ ಮಾಡ್ಸು ಬರ್ ಸರ್ಿಫಿಕೇಟ್ ಅಲ್ಲಿ ೇನ್ ಚೇಂ್ಬೇಕ ಅಂತ ನಿಂದು ಆಧಾರ್ಡ್ ಬಂತ ಹುಡ್ಗೊಂಡಂದು
ಹ್ಮ್ ಸೇಟ್ ಬರ
ಹ್ಮ್ ಮತ್ ಆದವರ್ಗ ಮಾಡತಿದೀಾ ಅಂದ ಮೇಲೆ ಮತ್ತ ಅ ಚೇಜ್ ಮಾಡಸರ್ ಬ
ಮಾವನ್ ಮಾಡ್ತನ್ ಕೇಳಲ ಗೊತ್ತಿಲ್ಲ ಅಂತ ಕೇಳಿದ್ ನನ್ಂಗೆ ಬೆಳಗ್ ಮಾಡ್ತನ್ ಬಿಡುನ
ಅಹ ದುಡ್ಡೇ ನುಸಿಬೇಕಾ
ನೀನ್ ಅದು ಅಲ್ಲೇ ಹಂಗಗೆ ಅಲ್ಲೇ ಇದೆಯಲ್ಲಶಲ್ಯ ಒನ್ ಕೆಲ್ಸ ಮಾಡು ನಿನ್ನೇಮ ಚೈಂಜ್ ಮಾಡ್ತಿಯಲ್ಲಾ ಚೈಂಜ್ ಮಾಡು ಅಲ್ಲೇಗ್ ಬರ್ಸು ಸ್ಕೂಲ ಅಲ್ಲಿ ಬರ್ಸು ಮುಂದೆ ಹೋಯ್ತಾ ಹೋಯ್ತಾ ಇದಯಾಗುತ್ತೆ
ಹಂಗ ಹಾಕಲ್ಲ ದರ್ಶಣ ಒಂದ್ ಚೈಂ್ ಮಾಡಿಸ್ಬೇಕಕ್ ಈಗ ಮುಂದಕ್ ಮಾಡ್ಸಕ್ ಆಗಲ್ಲ ಫೈ್ ಒಂದ್ಾನ
ನನ್ ಚೇಂಜ್ ಮಾಡ್ಸ್ಕಲ್ಲ
ನಿಂದು
ಅಲ್ಲ ಇದ್ರಲ್ಲಿ ಆಗತ್ತೆ ನಂದು ಮಾಡ್ಸ್ಕತೀನಿ ದರ್ಶನ್ ಇದು ದೇವ ಅಂತ ಚೆಂದ್ ಮಾಡ್ಸ್ಕತೀನಿ
ನಾನ್ ಬರಿಲಿ ಹ್ಮ ನೀ ನೀ ಒಂಂತರ ಸುಮಾನ
ಚೆನ್ನಾಗಿಲ್ ಮನಗೆ ಹೆಸರು ದೇವ ಅನ್ನೋದು ದರ್ಶನ್ ಅನ್ನೋದು
ಬಾರಯ ತ್ರೀ ಬರಿಯ ಫಸ್ಟ್ ತ್ರೀನ ಇಲ್ಲಿ ಬರಿಯ ತ್ರೀ ತ್ರತ್ರೀ ಹ
ನಿಮ್ ಮಧ್ಯಾಹ್ನ್ ಸತಿ ಫ್ರೀ ಆಗಿರ್ತೀಯ ಅಲ್ವಾ ಹಲೋ ನಾನು ಹೇಳ್ಕೊಡ್ತೀನಿ ನಿಗೆ ನೀನ್ ನಮ್ಮನಿ ಬಟ್ಟಿ ಅಲ್ಲ ಆಗ ಹಾಕೊಡ್ತೀನ್ ಬಾ ಯಾವತ್ ಬತ್ ಹೇಳಳ್ನ ಅವಊ್ರಿಗೆ
ಗುರುವರುವಾರ ಒನ್ ಹ್ಮ್
ಹ್ಮ್ ಸರಿ ಸರಿ ಗುರುವಾರ ಬಾ ಅದು ಹಾಕ್ಬಡ್ತೀನಿ ಗುರುವಾರ ಗುರುವರು ಹಾಕಿಸಕಂಡು ಕೆಲ್ಸ ಮಾಡು ಹಾಕ ಕೊಡ್ತೀನಿ ನಮ್ಮಂದ್ ಜೊತೆ ಮಾತಾಡ ಅವ್ ಹುಡುಗಿದ್ೋಯ್ತಲ್ವಾ ತ್ತಾ ಇಳ್ದು ಆ ನಂದಿನಿ
ಬರ ಕೇಳ್ತೀನಿ ಹುಡ್ಗೀನ ಫಾರ್ ಈ ಫಾರ್ ಇಲ್ಲಿ ಬರಿೀ
ಬರ ಕೇಳ್ಬೇಡ ಅವ್ರ ಮನೇಲ್ಲ ಕೂತ್ಕ ಮಾತಾಡ್ಲಿಿಂಗ ಹಾಕ್ಕೊಡ್ತೀನಿ ಹುಡ್ಗಿ ಜೊತೆ ಮಾತಾಡುವ ಐದು ಐದು ಐದು ಇವಾಗ ಇದ್ ಇದ್ ಬಿಟ್ರೆ ಫ್ರೀ ಆವಾಗ ಆಯ್ತಿಯ ಹತ್ ಗಂಟೆ ಮೇಲೆ ಅಲ್ವಾ
ಹ್ಮ್ ಇನ್ಯಾಗವಕ್ ಇನ್ಯಾಕ ಆಗ್ಲಿ ಸಿಕ್ಸ್
ಇನ್ನ ಮೂರ್ ಕಾಲ್ ಮಾಡ್ಬೇಕುಕ್ ನಾನು ಮೂರ್ ಸಲ ಕಾಲ್ ಮಾಡ್ಬೇಕು
ಮಾತಾಡ್ದನೇ ಇರ್ಬೇಕಾ
ಹ್ಮ್ ಮಾತಾಡ್ ನೀನ್ ಅಲ್ಲಿಗ ಹಿಂದೆ ಹುಡ್ಗ ಮಾತಾಡ್ರ ನೀನ್ ಕಮ್ಮಿ ದುಡ್ಬತ್ತೆ ಮೂವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ
ಏನ್ ಕಮ್ಮಿ ಮಾತಾಡಿದ್ರಿ
ಮಾತಾಡ್ಬಾರ್ದು ಕನಗೆ ಯಾವಂಗ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋೊಂಡ್ ಬರ್ಬಾರ್ದವು ನೀಟ್ ಆ ಮಾತಾಡ್ಬೇಕು ಏನಾದಾರ ಒಂದ ಹೆಸರು ಇತ್ಕೊಂಡು ಈ ಊಟ ಆತಾ ತಿಂಡಿ ಆತಾ ಏನ್ ಮಾಡ್ತಿದ್ಯಾಾ ಅಡ್ಗೆ ನ್ ಮಾಡ್ದ ಆತರತಾಡ್ಬೇಕಕ್ ನೀ ನಮ್ಮನ್ ಜೊತತ್ಯ ನೀ ಹಳೆ ಅದ್ ಬಿಟ್ಟು ಗೌರ್ಮೆಂಟ್ಗ್ ಮಾತಾಡಡಿ ಅ್ರೆ ಮಾತಾ ಹತರಾ
ಸೆವೆನ್ ಹ್ಮ್
ಸೇಪಡ್ತಣಯಾ
ಪ್ಲೋಸ್
ಹಾ
ಹೌ ಹೌದು
ಸರಿ ಅದಕ ಟ್ರಿಪ್ ಹೋಗಬೇಕು ನನ್ಗೆ ವ ಶನಿವಾರ ಆದ್ರೆ ಹೋಗ್ತೀನಿ ಅದಕ್ಕೆ ಬ ಗುರುವಾರ ಇಸ್ಕತಿನಿ ಗಾಡಿ ಬಂದು.
ಹ್ಮ್ ನೋಡು. ಸರ್ಕಳಿ ಪಿಕ್ಚರ್ ಸ್ಟಾರ್ ಟ್ರೆಂಡ್ ಇನ್ ದಿ ಸೌಂಡ್ ಗಿವನ್ನಾ
ಹಾ.
ಕೌಂಟ್ ಮಾಡಪ್ಪ ಪೈನಾಪಲ್ ಪಿ ಇಂದ ಪೈನಾಪಲ್ ಅಯ್ಯ ಆಮೇಲ್ ಮಾಡ್ಲ.
ಹೇಯ್ ಇನ್ನ ಎರಡ್ ನಿಮಿಷ ಮಾತಾಡಲ್ಲೇ ಏನು ಮರ್ಕೊಟ್ಟವ್ರೆ ನಿಂಗ ಮಾಡ್ಸ
ಎರಡ್ ಪೇಜ್ ಬರಸ್ಕೊಟ್ ಪೈನಾಪಲ್ ಪಿ ಪೈನಾಪಲ್ ರೌಂಡ್ ಮಾ
ಆ ಅವ್ನ್ ಬರೀತಾನ್ ಅವ್ನ್ ತೋರ್ಸು ಅವನ್ಗೆ. ಅವ್ರ ಮನೆಗ್ ಬಿಡು ಹುಡ್ಗಿ ಹುಡ್ಗಿನ ಮ ತ್ತೆ ಅವ್ರು ಅವ್ರು ನಿಮ್ ಇವ್ರರು ಮನೆಗ್ ಬಿಡು ಆ ಹುಡ್ಗಿನು ಅವ್ರು ಮಾಡ್ಕೊತಾರೆ.
ಈ ಇವ್ನ್ ಕಿತಾಪತಿ ಮಾಡ್ಕೋತಾನೆ ಹುಡ್ಗಿ ಅದ್ಕೆ ಕೊಡಕ್ಕಿಲ್ಲ ಅವ್ಳು.
ಹ ಅವ್ರ್ ಹುಡ್ಗಿ ಬರಿತಿದ್ರೆ ಈ ಹುಡ್ಗ ಹೋಗ್ ಏನೇನೋ ಮಾಡೋದು. ಪೆನ್ಸಿಲ್ ಗಿನ್ಸಿಲ್ ಹ್ಮ್. ಕೀಟ್ಲೆ ನಾನ್ ಮಗ. ಅಕ್ಕ ಐನೂರುಪಾಯಿ ಕೊಡ್ತೀನಿ ಅಂತವ್ಳೆ ಚಪ್ಪಲಿ ತಗೊಳ್ಳೋಕೆ ಐದನೂರ್ ರುಪಾಯ್ ಸಾಲತ್ತಾ ನಿಂಗೆ.
ಹ್ಮ್ ಹ್ಮ್. ಬಾ ಅನ್ಬೇಕಾಗಿತ್ತು ಶುಕ್ರವಾರ.
ಗುರುವೇ
ನೋ
ಒಂದ್ ಐನೂರು ರೂಪಾಯಿ ಕೊಡು ನೀನೊಂದ್
ಸ್ಟ್ರಾಬೆರಿ ನಾನ್ ಅವತ್ತೇ ಕೊಟ್ನಲ್ಲ ಇಸ್ಕೊಳ್ಳೋದಲ್ವಾ. ಹಾ ಹಾ. ಅಮ್ಮ ಬಲೂನ್ ಬಿ ಬಲೂನ್ ರೌಂಡ್ ರೌಂಡ್ ಅಮ್ಮಂಗ್ ಕೊಟ್ಟೆ ಕಣ್ಲಾ.
ನಾ ಅಮ್ಮಗ್ ಕೊಟ್ಟ ನಂಗ್ ಕೊಟ್ಟ ಗೊತ್ತಿಲ್ಲ ನೀನೇನ್ ಹೇಳಿದ್ದು ನನಗ್ ಕೊಡ್ತೀನಿ ಅಂತ ಮನೆಗ ಹೋಗ್ ಮಾಡ್ತೀನಿ ಅಂತ ಹೋದೆ ಮತ್ ಮಾತು ಇಲ್ಲ ಕಥೆಯೂ ಇಲ್ಲ. ನೀನ್ ಹೋಗಿ ಒಳ್ಳೆಯವ್ರಿಗೆ ಕೊಟ್ಟಿದೀಯ ಬುಡು. ಹಾ ಒಂದೂವರ್ ಸಾವಿರ ಬೇಕ್ ಕಣೆ ಚಪ್ಲಿ ತಗೊತಿರಲಿಲ್ವಾ ನಾನು ಒಂದೂವರ್ ಸಾವ್ರ
ಓಲಾ ಐನೂರು ಐನೂರು ರೂಪಾಯಿನೂ ದಿನದ ತಾವ ತಡಿಯೋ.
ಐನೂರ್ ಐನೂರ್ ರೂಪಾಯಿ ನಾವ.
ಏನು.
ನಾನ್ ಐನೂರು ರೂಪಾಯಿ ತಾಳಂಗಿದ್ರೆ ಆಗ್ಲೇ ತಾಳುವೆ ಆ ಆವತ್ತೆ ತಾಳಗೋಯ್ತಿರ್ಲಿಲ್ಲ ಒಂದ್ ವರ್ ಸಾವ್ರದ್ದೆ ಬೇಕು ನಂಗ್ ಅದ್ ತಾಬೇಕು ಒಂದಸಲಿನನಾದ್ರು ಅದಕ್ಕೆ ಕಾಯ್ತಿರೋದ್ ನಾನು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ತಗೊಂತಿದ್ದಿರ್ಲಿಲ್ವಾ. ಅವ್ ಚೆನ್ನಾಗಿರ್ತವೆ ಕಣೆ ಚಪ್ಲಿ ನೋಡಿಲ್ವಾ ನೀನು.
ಹ್ಮ್.
ಕ್ರಾಕ್ಸು.
ಅಲ್ಲಲ್ಲ ಪೆನ್ಸಿಲ್ ಲ್ಯಾಂಪ್ ಲ್ಯಾಂಪ್ ಆ.
ಕ್ರಾಕ್ಸು.
ರೌಂಡ್ ಮಾಡಿ ಆ.
ಏ ಹುಡುಗ ಮಂ ಮಾಡುವಂತೈ ತಡಿ ಒಂದ್ ನಿಮಿಷ ಇನ್ನೊಂದ ಎರಡ್ ನಿಮಿಷ ಮಾತಾಡ್ಮೇಲೆ ಸುಮ್ಮನೆ ತಗೊಂಡು ಇನ್ ಮೂರ್ ಸಲ ಮಾತಾಡ್ ಅಮ್ಮನ್ ಜೊತೆ ಮುಗೀತ್ ನಿನ್ ನಿನ್ ಕಥೆ ಇಲ್ಲ ನಂಗೂ ಇಲ್ಲ ನಿನ್ಗೂ ಇಲ್ಲ. ಅಮ್ಮಂಗ್ ಕೊಡ್ತೀನಿ ಆಮೇಲೆ ಅಮ್ಮಂಗ್ ಲಾಗಿನ್ ಆಗು ಇಲ್ಲ ಶುಕ್ರವಾರ. ಶುಕ್ರವಾರ ಹೇಳ್ತೀನಿ ಬಂದ ಬಂದಾಗ ಹೇಳ್ತಿ ನಿ ಅವಾಗ ಏನ್ ಮಾಡ್ಬೇಕು ಅಂತ ನಿಮಗೆ ಯು ಪಿ ಐ ಡಿ ಕೊಡ್ಬೇಕು. ಹ್ಮ್ ಹ್ಮ್ ಅದೇ ಬಂದಾಗ ಹೇಳ್ತೀನಿ ನಿಂಗೆ. ತಡಿ ತಡಿ ಹಂಗೆ ಇರು ಹಲೋ. ನಿಮಿಷ ಆಗೋದಾ ಎಷ್ಟ್ ನಿಮಿಷ ಆಯ್ತು ನಿಂದ್ರಲ್ಲಿ.
ಹತ್ ನಿಮಿಷ ಆಯ್ತ್ ಹತ್ತೂವರೆ.
ತೂವರೆ
ಪಂಪ್ಕಿನ್ ಇದಕ್ ರೌಂಡ್ ಮಾಡು ಇದಕ್ ರೌಂಡ್ ಮಾಡು ಆ.
ಅದೇ ಕಟ್ಟಾಗೋದು ಆಟೋಮೆಟಿಕ್ ನಿಂದು ಟಾಸ್ಕ್ ಬರುತ್ತೆ ಗಣಯ್ಯ ನೀನ್ ಮಾಡತೀಯ ನೀನ್ ಕಾಲ್ ಮಾಡುವ ಹಾಕೋಟ್ಟಿದ್ರೆ
ಈಗ ಆಗಲ್ಲ ನಂಗೆ ಕರೆ ಮಾಡ್ಲಿ
ಹ ಅದ ಕೇಳಿದೀನೀ ಕಾಲ ಹಾಕಿ ಕೊಟ್ಟಿದ್ರೆ ನೀ ಮಾಡ್ಬೋದಿತ್ತು
ಪಿ ಪಿ ಬರಿ ಹಾ ಪಿ ಬರಿ
ಕಾಲ ಹಾಕ್ ಕೊಟ್ಟಿದ್ರೆ ಮಾಡೋದೇನ
ಈ ಪಿ ಅಲ್ಲಿ ಬರಿ ಇದನ್ನ ಇಲ್ಲಿಗ್ ಬರಿ ಹೂ
ಸರಿ ಸರಿ ಬಿಡು ಮಾಡ್ತೀನಿ
ಸರಿ
ಫ್ರೀ ಆದಾಗ ಮಾಡು ಆ ಹುಡ್ಗ ಮಲ್ಗಳತ ಅಲ್ಲಾ
ಹ್ಮ್
ಸರಿ